ಏನ್ ಮಾಡ್ತಿದ್ದೆ ಕಣೆ ಏನ್ ಕಣೆ ಹ್ಮ ಕಣೆ ಏನ್ ಗೊತ್ತ.. ಗೊತ್ತ ಕಣೆ ಯಾಕ ಮಾಡ್ದ ಅಂತ ಗೊತ್ತಾಯ್ತ ಕಣೆ ಏನಂದ್ರೆ ಕಣೆ ನಮ್ದು ಹಸು ಒಂದು..
ಹೇಳಳ್ ಹ.
ಹಸು ಖರೀದ ಹಾಕಿತ್ತನಿಗೆ ಬಾಳ.. ಖುಷಿಯ ಎಲ್ಲ ಹಸುಗಳು ನೋಡುದ್ರೆ ಕುರಿಗಳಗಳು ನೋಡುದ್ರೆ.. ಅದು ನಮ್ದು ಒಂದು ಹಸು ದೊಡ್ಡ ಹಸು ಇತ್ತ ನೀನ್ ಬಂದಾಗ ಒಂದ್ ದೊಡ್ಡ ಹಸು ಇತ್ತ ಅಲ್ಲ ಕಣೆ.. ಹ.. ನೆನ್ಪಾಯಯ್ತ ಕಣೆ ನೀನ್ ಬಂದಕ ದೊಡ್ಡದ ಇದ್ದಿದ್ದು.. ಹಾ ನೀನ್ ಬ ಹೂ ಕಣೆಯ..
ಹ ಕಡೆ..
ಹ್ಮ ಹಸು ಕರು ಹಾಕಿದೆ ಕಣೆ..
ಕಂತು ಹ..
ಹಓ ಮರಿ ಹಾಕಿದ್ದೆನಲ್ಲ ಅದು ಕರು ಹಾಕೈತಿ ಅಂತಾರೆ ಮರಿ ಹಾಕದು ಅಂದ್ರದು ಬೇರೆ.. ತುಂಬತ್ ಚೆನ್ನಾಗಿದೆ ಕಣೆ ತುಂಬಾ ಬಹಳ ಸುಂದರವಾಗಿದೆ ಅದು ಬೆಳಗ್ ಬಂದೈ ಕಣೆ ತುಂಬ ಅದ ನೋ.. ಹುಡಕ ತುಂಬಾ ಸುಂದರ ಅನ್ಸುತ್ ಕಣೆ ಮತ್ತೆ ನ ಮಸ್ಸು ಐತಲ್ಲ.. ಅದು ಅದುೂ ಅದು ಏನಪ್ಪ.. ಪೌಲ್ಟ್ರಿ ಏನು ಇದರಿಂದ ತಂದಿರೋದು ಕಣೆಯದು ಒಂದು ಪಾರಂ ಇಂದ ತಂದೋರು ಕಣೆಯೋದು ಸುನಾ.. ಒಂದು ಸಮಯಕ್ಕೆ ಒಂದು ಬೆಳಗ್ಗೆ ಈಗ ಮುಂಚೆ.. ಹತ್ತು ಲೀಟರ್ ಹಾಲ್ ಕೊಡುದು ಕಣಸು.. ನೀನ್ ಇದ್ದಾಗ ಬರೀ ಮೂರೇ ಮೂರ್ ಹಸುಗಳ ಇದ್ವಲ್ಲೇ ಈಗ.. ಈಗ ನಮ್ಮ್ ಮನೇಲಿ ಹತ್ತು ಹಸುಗಳು ತಾನಿದ್ದೀವಿ ಕಣೆ.. ಹತ್ತು ಕಸುಗಳು ಇಷ್ಟು ಚಂದ ಗೊತ್ತ ಆದ್ರಿಂದ.. ಬಹಳ ರೊಕ್ಕ ಬರ್ತಾವ್ ಕಣೆ ಒಳ್ಳೆ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೋದ್ ಕಣೆ ಅದ್ರಿಂದ ನಾವು.. ಹಂಗ ಮತ್ತೆ ಕಡೆ ನಿಮ್ಮನೇಯಲ್ಲಿ ಕುರಿಮರಿಗಳು ಮೇಕೆ ಮರಿ ಇದ್ವಲ್ಲ ಎಲ್ಲ ಹೆಂಗ.. ಇರ್ತವೆ ಕಣೆ..
ಹೌದು ನಿ..
ಯಾಕೆ
ಮರೀ ನೀವು ಒಂದ ಮನೆಯಲ್ಲಿ ಇದ್ದು ಇವಾಗ ನಾ.. ನಮ್ಮ ಅಪ್ಪ ಅಮ್ಮನ್ಗೆ ಸಾಕ್ ಹ್ಮ್..
ಹ್ಮ.
ಎಕ..
ಏನೋ ಕಡೆ ಹೇಳ ಅದೇ ಏನೋ ನಿಮ್ಮಲ್ಲ ಕುರಿ.
ಹ ನಮ್ಮ್ ಮನೇಲ್ ಕುರಿದ್ವಾ ನಮ್ಮ್ ಅಪ್ಪ ಅಮ್ಮಗೆ ಸಾಕಕ್.. ರ್ಲಿಲ್ಲ ಅದಕ್ಕೆ ಅ ನಮ ಹ.. ಭಾಳ ಕೆಲಸ ಅಂತ ಅದಕ್ಕೆ ಇದು ಮಾಡ್ತಿಲ್ಲ..
ಹೌದ ಕಣೆ ಏನು ಮಾಡಕ್ ಆಗಲ್ಲ ಕಣೆಏನು.. ಮಾಡ್ಬೇಕಲ್ಲ ಈಗ ಅವ್ಳು ಅವರು ಬಾಳ ಕೆಲ್ಸಕ್ ಹೋಗಿರ್ತಾರಲ್ಲ ಕಣೆ ಅೇ ಸಮಯ್ರದಲ್ಲಿ ಜಾಸ್ತಿ ತಿ ಕೆಲ್ಸ ಮಾಡ್ ಬಂದಿರ್ತಾರಲ್ಲಾ ಬಾಳ ಅವ್ರಿಗೂ ಸುಸ್ತ ಅಂತ ಅನ್ಸಿರುತ್ ಕಣೆ
ಹೌದು ಕಣೆ ಹೌದು ಹ್
ಹ ಹಂಚಿರುದ ಕಣೆ ಅದಿಕ್ಕೆ ಕಣೆ
ಆಗ ನಮ್ಮ್ಜ್ಜಿಯವ ಅಜ್ಜದಾರಲ್ಲಾ ನಮ್ಮ್ ಅಜ್ಜಿ ಊರಲ್ಲಿ ನಕಣೆ ಹಸು ಮೇ ಕೆ ಎಲ್ಲಾ ಇದ್ದಾವೆ ಅಲ್ಲಿ ಮತ್ತೆ ಎಲ್ಲ ಚೆನ್ನಾಗಿರುತ್ತೆ ನೀ ಹ್ಮ್
ನೀನು ಕರ್ಕೊಂಡ್ ಹೋಗಿ ಪರಿಸರ ಎಲ್ಲಾ ತುಂಬಾ ಚೆನ್ನಾಗಿರುತ್ತಾ ನಿಮ್ಮಜ್ಜಿವರ್
ತನ ಒನ್ ಪರಿಸರ ಅಂತೂ ಮಸ್ತ್
ಹ
ಅತಾಗಿರದು ಚೆನ್ನಾಗಿರದೆ ಎಲ್ಲ ಫುಲ್ಲು ಹಜರು ದಡವಾದ ಗಾಡು ಅರಣ್ಯ ಎಲ್ಲ
ಓ ಹೌದ ಕಣೆ ಅದೇ ಕಣೆ ನಮ್ದ ಕರ್ಕೊಂಡ ಹೋಗು ಕಣೆ ಆ ಕಡೆ ಕ ನಾವು ಹೋಗಿ ಎಲ್ಲ ನೀನ್ನ ಕರಿತಾನೆ ಇರ್ತಿದ್ದೆ ಬರೋಕೆ ಆಗ್ತಿರ್ಲಿಲ್ಲ ಈಗೂ ನಮ್ದು
ನಿನ್ ನಿಜ ಕಣೆ ನೀನ್ ಯಾವಾಗಾದ್ರೂ ನನ್ ಪರೀಕ್ಷೆ ಹೌದಾ ಹ ನಮು ಪರೀಕ್ಷೆ ಮುಗದ್ಮೇಲೆ ನೀನ್ ಬರುವ ಅಂತಿರಣಿ ನಮ್ಮಿ
ಹೌದ ಕಣೇಸಲಿ ಏನಾಗಿತ್ತು ಗೊತ್ತ ಕಣೆ ನಮ್ದು ಪರೀಕ್ಷೆಯಲ್ಲಿ ಬಹಳ ಕಷ್ಟ ಬಂದಿತ್ತು ಕಣೆ ಅದು ಪೇಪರ್ಗಳು ಅದು ನಾವೆಲ್ಲ ಏನ್ ಮಾಡಿದು ಅಂದ್ರೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಡ್ತಾರಲ್ಲ ಅದೆಲ್ಲಾ ನೋಡ್ಕೊಂಡು ಓದ್ಕ ಹೋಗಿದ್ವ ಕಣೆ ನಾವ್ ಓದಿರೋದ ಏನು ಬಂದಿಲ್ಲ ಕಣೆದು ತುಂಬಾ ಬಾಳ ಕಷ್ಟ ಬಂದಿತ್ತು ತುಂಬಾ ಬೇಜಾರ ಅಂತ ಅನ್ಸ್ಕೊಡ್ತು ಹಓ ಯಕಂತಂದ್ರೆ ನಾವ್ ಅಷ್ಟು ಕಷ್ಟ ಬದ್ದಿ ಕಷ್ಟ ಬಿಟ್ಟಿ ಓದಿರ್ತೀವ್ ಕಣೆ
ನಿಜ್ ಅದು ಬಂದ್ರೆ ಒಂಥರ ಖುಷಿ ಇರುತ್ತೆ ಹ್ಮ್
ಮಾ ಅದು ನಾವ ಏನ್ ಓದ ಇರ್ತಿೀವಿ ಅದು ಬಂದ್ರೆ ಖುಷಿ ಇರುತ್ತ ಕಣ ಈಗ ನಾ್ ಓದಿಲ್ದೇ ಇರೋದು ಬಂದ್ ಬಂದ್ಬಿಟ್ರೆ ಬಾಳ ಬೇಸರ ಆಗುತ್ತೆ ಯಾಕಂದ್ರೆ ನೈಟ್ ಎಲ್ ಇದು ಬೆಳಗಾನೇ ಎಲ್ಲ ಕೂತ್ ದಿರ್ತಿ ಶಿವ ನಿದ್ದೆ ಎಲ್ಲ ಬಿಟ್ಟು ಏನ ಅಂಕ ತಗಿಬೇಕು ನಮ್ಮ ಮನೆಯಲ್ಲಿ ರೊಕ್ಕ ಕಡ್ತಾರೆ ಕಾಲೇಜ್ ಗೆ ಕೇಳಿದ ತಕ್ಷಣ ಅವ್ರಿಗೂ ಒಂದು ಖುಷಿ ಕೊಡ್ಬೇಕಂತ ಓದತೇವಿ ಕಣೆ
ಹೌದ್ ಕಣೆ ಹ್ಮ್ ನಿಜ ನಿಮಗೂ ಬರಲಿಲ್ಲಂದ್ರೆ ತುಂಬಾ ಬೇಜಾರಾಗುತ್ತೆ
ಹ್ಮ ಕೊಂಡೆ ನಿಮ್ದು ಪರೀಕ್ಷೆ ಎಲ್ಲಾ ಹಂಗೆ ಕೊಡ್ತಾರ ಮಾದರಿ
ನಮ್ದು ಪರೀಕ್ಷೆ ಅಪ್ಪಾ ನಮ್ದಂತೂ ಕೇಳಬೇಡ ನಾವು ಫುಲ್ ಬುಕ್ ಎಲ್ಲ ಓದಬೇಕು ಅದ ಅದರಲ್ಲಿ ಯಾವ್ದು ಕೊಡ್ತಾರಂತನೇ ಗೊತ್ತಾಗಲ್ಲ ನಮ್ಗೆ ಒಂದ್ ಇದು ಬರುತ್ತೆ ಅಹ ನೀಲಿನ ಪಕ್ಷೆಯ ಅಂತೆ ಗೊತ್ತು ಅದು ಬರುತ್ತೆ
ಹ ಹೌದ
ಅದ್ರ ಅದ್ರ ಪ್ರಕಾರ ಏನು ಕೊಡೋದಿಲ್ಲ ಎಲ್ಲಾನೂ ಓದ್ಬೇಕು ಕನವು
ಹೌದಣಿ ನಮ್ ಕಡೆ ಕಣ ಇಲ್ಲ ಪ್ರತಿ ಸಲ ಹಂ ಮಾಡ್ತಿರ್ಲಿಲ್ಲ ಕಣೇ ಪ್ರತಿ ಸಲ ಏನ್ ಮಾಡ್ತಿದ್ರು ಅಂತಂದ್ರೆ ಇದಿದ್ನ ಕೊಡ್ತಿದ್ರು ಈಗ ಮಾದರಿ ಪ್ರಶ್ನ ಪತ್ರಿಕೆ ಟ್ಟಂದ್ರೆ ಓದ್ ಅ ಮೇಲ್ಗಡೆನೆ ಕೊಡ್ತಿದ್ರು ಒ ಸ್ವಲ್ಪ ಸ್ವಲ್ಪ ಪ್ರಶ್ನೆಗಳು ಚೇಂಜ್ ಆಗ್ತಿದ್ದೋ ಅಥವಾ ಪ್ರಶ್ನೆಗಳು ಒಂದೇ ತರ ಇರ್ತಿದ್ದೋ ಈ ಸಲ ಏನಾಗೈತಿ ಅಂದ್ರೆ ಮಾದರಿ ಪ್ರಶ್ನೆ ಪ್ರ ಪತ್ರಿಕೆಗೂ ಆಪರೇಷನಗೂ ಏನು ಇ ವ್ಯ ವ್ಯತ್ಯಾಸನ ಇಲ್ಲ ಏನೇನೋ ಆಐ್ತೆ ನಾನು ಮತ್ ಹ್ಮ್ ಬೇರೆ ಬೇರೆ ಕೊಟ್ಟ ಹುಟ್ಟಿದರು ಕಣೆ ಎಲ್ಲಾ ಅಳ್ಸಿದ್ರು ಕಣೆ ತುಂಬಾ ಬಾಳ ತುಂಬಾ ಬಾಳ ಅಳ್ತಿದ್ರು ಯಾಕಂದ್ರೆ ಅಷ್ಟ
ಆದರೆ ಕಷ್ಟಪಟ್ಟು ಓದಿರ್ತಾರೆ ರಾತ್ರಿ ಎಲ್ಲ ಹೆಂಗ್ ಬೇಜಾರ್ ಆಗಲ್ವಾ ಮತ್ತೆ
ಹ್ಮ್ ಕಷ್ಟಪಟ್ಟು ಓದಿರ್ತಿೀವಲ್ಲೇ ಅದು ಇಷ್ಟು ಹಂಗ್ ಬಂದ್ಬಿಟ್ರೆ ಯಾರ್ಗ ಆದ್ರು ಮನ್ಸಗೆ ನೋವು ಆಗುತ್ತೆ ಕಣ
ಜಾ ಕಣಿನ
ಹ್ಮ್ ಇನ್ನ ಏನ್ ಮಾಡ್ತಯ ಗಣೆ ಏನು ಮಾಡಕ್ ಅದಿಕ್ಕೆ ನಾನ ಇನ್ನೇನು ನಾ್ ಪಾಸನ್ನಾದ್ರು ಆಗ್ಬೇಕಲ್ಲ ಈಗ ನಾವ್ ಎಂತ ಕ ಸೇರ್ಕೋಬೇಕಂತಂದ್ರೆ ಕೇಳ್ತಾರೆ ಉತ್ತೀರ್ಣ ಆಗೋಳ ಮಗ್ಗಳು
ಹೌದು ಹೌದು
ಹ್ಮ ಕೇಳ್ತಾರಲ್ಲ ಕಣೆ ಅದಿಕ್ಕೆ ಕಣೆ ನನ್ಗೂ ಅದರು
ವು ಓದಿದ್ದೇಏನಾದ್ರೂ ಬಂದಿರ್ಲಿಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ
ಹ್ಮ್ ಕೊನೆ ತುಂಬಾ ಬೇಜಾರಾಗುತ್ತೆ ಈಗ ಪಾಸ್ಾದ್ರೂ ಆಗ್ಬೇಕಲ್ಲ ಅದಿಕ್ಕೆ ನನ್ಗೆ ಏನೇನ್ ಗೊತ್ತು ನನ್ ನ್ ಗೊ ಮತ್ತ ನಾನು ಓದಿದ್ದು ಮೂರೇ ಮೂರು ಪ್ರಶ್ನೆ ಬಂದಿತ್ತು ಕಣೆ ಅದೆಲ್ಲಾ ಬರ್ದೆ ಕಣೆ ಮತ್ತ ಏನ್ ಮಾಡ ಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಏನ್ ಗೊತ್ತು ನಾನ ಏನ್ ತಿಳ್ಕೊಂಡಿದೀನಿ ಅದ್ರ ಬಗ್ಗೆ ಅದ್ರ ಬಗ್ಗೆನ ಫುಲ್ಲ ಚೆನ್ನಾಗ್ ಬರ್ದ್ಬಿಟ್ಟೆ ಕಣೆ ಬರ್ದ ಇನ್ ಏನ್ ಮಾಡ್ತಿ ಈಗ ಪೇಜ್ ನೋಡಿಿನಾದ್ರು ಮಾರ್ಕ್ಸ್ ಕೊಡ್ ಅಂತ ಅನ್ಕೋಬೋದಲ್ಲ ಕಣೆ ನಾವು ಈಗ ಪೇಜ್ ನೋಡು ಮಾರ್ಕ್ಸ್ ಕೊಟರು ನಮಗು ಏನು ತರ ಖುಷಿ ಅಂತ ಅನ್ಸುತ್ತೆ ಪೇಜ್ನ್ ಮಾರ್ಕ್ಸ್ ಕೊಟ್ಟರು ಪಸ್ ಒಂದು ನೋವು ಪಾಸ್ ಆಗ್ಬೋದು ಅನ್ನೋದು ಇದದು್ ಬರುತ್ತಲ್ಲಾ ಅದಕ್ಕೆ ಪೇಜ್ ತುಂಬಸ್ಬಿಟ್ಟು ನನ್ಗೆ ಏನ್ ಗೊತ್ತು ಅದ್ರದು ಇದ್ರ ಬಗ್ಗೆ ಆ ವಿದ್ಯಾಸ ವಿದ್ಯಾಭ್ಯಾಸ ಬಗ್ಗೆ ಆ ಸಬ್ಜೆಕ್ಟ್ ಬಗ್ಗೆ ಏನೇನ್ ಗೊತ್ತ ನಂಗೆ ಏನೇನ್ ನಾನ್ ಅಭ್ಯಾಸ ಮಾಡೀಿನಿ ನಂಗೆ ಏನೇನ್ ತಿಳಗೈತೆ ಅದೆಲ್ಲ ಬರ್ದ ಅೇ ಕಣ ನಾನು ಹ್ಮ್ ಅದೇ ಕಣೆ ತುಂಬಾ ಬೇಾಸರ ಆಗ್ತಿತ್ತು ಹಿಂಗ ಆಯ್ತಲ್ಲಪ್ಪಾ ನನ್ ಸ್ನೇಹಿತಗಾದ್ರೂ ಕಾಲ್ ಮಾಡುದ್ರೆ ಸಮಾಧಾನ ಹೇಳ್ತಾನೆ ಅನ್ಬಿಟ್ಟು ಕ ಮಾಡ ಕ ನಿ
ಹೌದಾ ಏನಾಗಲ್ಲ ಬಿಡುಕಣೆ ನಿ ಪಾಸ್ ಆತ
ಹ್ಮ್
ಚೆನ್ನಾಗ ಆಕ್ತೀಯಾ ಎಲ್ಲಾ ನೀನ್ ದೇವ್ರ ಮೇಲ್ ಬಿಟ್ಟ ಬಿಡು ಏನ
ಅದೇ ಕಣೆ ಅದೇ ಕಣೆ ಅದೇ ಏನು ನಾನು ತಲೆ ಕೆಿಡ್ಸ್ಕೊಳಲ್ಲ
ಚೆನ್ನಾಗ್ ನಿನ್ಾಗ ಹ್ತಯ ಬಿ ಎಲ್ಲ ಚಾಾಗ ಬತ್ತತಿ ಹ್ಮ್ ದೇವ ಇದ
ಬರುತ್ತೆ ಕಣೆ ಆದ್ರೆ ಬಾಳ ಈ ಪ್ರಶ್ನೆ ಪತ್ರಿಕೆ ಕೆಲ್ಲ ಬಾಳ ಕಷ್ಟ ಬಂದೈತಲ್ಲ ಕಣೆ ದೇವರು ಕೈ ಹಿಡತ್ತನ್ಕಣೆ ಇನ್ನೇನ್ ಮಾಡೋದು ನಮ್ದೇ ಆದದ ಪರಿಶ್ರಮ ಹ್ಮ್ ಹ್ಮ್ ನಮ್ದೇ ಆದ ಪರಿಶ್ರಮದಿಂದ ನಾವು ಓದ್ಬೇಕು ಕಣೆ ಆಗ ಏನೋ ಒಂದ ಆಗುತ್ತೆ ಕಣೆ ಈಗ ನಾವು ದೇವ್ರ ಮೇ ಎಲ್ಲಾನು ದೇವ್ರ ಮೇಲ್ಲೆ ಗುಡಕ್ ಆಗಲ್ಲ ಕಣೆ ಈಗ ನಂದ್ದೇ ಆದ ಪ ಪರಿಶ್ರಮದಿಂದ ನ ನೋದ್ಬಾರದಿದ್ರೆ ಸ್ವಲ್ಪ ಹ ಸ್ವಲ್ಪ ದೇವ್ರು ನೋಡ್ಕೋತಾನ ಕಣೆ ಮತ್ ಮತ್ತೆ ದೇವ್ರು ಸ್ವಲ್ಪ ಏನ ಪರಿ ಹ್ಮ ಕಣೆ ಅದಕ್ಕೆ ಪ್ರತಿ ಸಲ ಸತ್ತತ ಪ್ರಯತ್ನ ಮಾಡ್ತಾನೆ ತನ್ ಕಣೆ ನಾನಂತು ಇನ್ನ ಏನ್ ಮಾಡ್ತೀಯ ಕಣೆ ಪರಿಶ್ರಮದಿಂದ ಏನೋ ಈಗ ಜೀವನ ಬಹಳ ಕಷ್ಟ ಅಂತ ಗೊತ್ತಲ್ಲ ಕ ನಿಗು ಹೆಂಗಿದೆ ನಮ್ಮ ಸುತ್ತಮುತ್ತ ಸ್ಪರ್ಧಾರ್ಥಿಗಳ ಗ ಅವರ ಕಣ ಜೀವನ ನ
ನಿಜ ಕಣೆ ಜಾಸ್ತಿ ಇವಾಗಿನ ಜನ್ರೇಷನ್ಲ್ಲಿ ಎಲ್ಲ ಜಾಸ್ತಿ ಹೋ
ಜಾಸ್ತಿ ಓದ್ಬೇಕ ಕಣೆ ಈಗ ನೋಡು ಏನೋ ಪೊಲೀಸ್ ಇಲಾಖೆದ ಏನೋ ಬಿಟ್ಟವ್ರೆ ಅಂದ್ರೆ ಇಷ್ಟೋ ಜನ ನಿದ್ದೆಗೆ ಇಟ್ಟ ಊಟ ಇಲ್ಲೇನೆ ಎಷ್ಟು ಪರಿಶ್ರಮದಿಂದ ಓದ್ತಾ ಇರ್ತಾರೆ ಈಗ ನಾನು ನಾನು ಅದಕ್ಕೆ ಅಪ್ಲೈ ಮಾಡ್ಬೇಕು ದಿ ಇದ ಮಾಡ್ಬೇಕು ಇದು ಬರಿಣ ಎಕ್ಸಾಮ್ ಅಂತ ಅನ್ಕೊಂಡೆ ನಮ್ಮ ಅಕ್ಕಂದ್ರು ಬಹಳ ಪರಿಶ್ರಮದಿಂದ ಓದಬೇಕ ಅದಕ್ಕೆಲ್ಲ ಎಷ್ಟ ಹಷ್ಟು ದಿನದಿಂದ ಜನಗಳು ತುಂಬಾ ಕಷ್ಟ ಆದದಿಂದ ಓದ್ತಿರ್ತಾರೆ ಅದು ಪರೀಕ್ಷೆಗೆ ನಿಂದೆ ಆದ ಪರಿಶ್ರಮ ನೀನ್ ಹಾಕುದ್ರೆ ನೀನ್ ಮುಂದೆ ಆಗೋದು ಪರಿಶ್ರಮದಿಂದ ಓದು ಬರೀ ಎಕ್ಸಾಮ್ಗೆ ಹಾಕುದ್ರೆ ಏನು ಇದಾಗಲ್ಲ ಹ ಪರಿಶ್ರಮದಿಂದ ಹಓದು ಆಗ ತುಂಬಾ ನಿಮಗೆ ಒಂದು ಯಶಸ್ಸನ್ನು ಸಿಕ್ಕಿದ್ರೆ ಕೂಡ ಅನ್ನೋದು ಚೆನ್ನಾಗಿರುತ್ತೆ
ನಿಜ ಇವಾಗ ನಾವ ಎಷ್ಟು ಇವಾಗ ನಾವ ಎಷ್ಟು ಕಷ್ಟಪಡ್ತೀವಿ ಮುಂದೆ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಜೀವನ
ಹೌದು
ಹ್ಮ್ ಅದಕ್ಕೆ ನಿಜ ಕಣೆ ನೀನ್ ಪಾಸ್ ಆಗ್ತೀಯ ಬಿಡು ನಿರೀಕ್ಷಕ ಕಳ್ಕೊಬೇಡ ದೇವರಿಗೆ ನಂಬು ಚೆನ್ನಾಗಿ ಮಾಡ್ತೀಯ ಬಿಡು
ನಿನ್ ಕಣೇ ದೇವ್ರನೆೇ ನಂಬಿದ ನಿನ್ ಕಣೆ ಎಲ್ಲಾ ನಿಮ್ಮಂತವ್ರ ಆಶೀರ್ವಾದ ಕಣೆ ನಮ್ಗೆ ನಿಮ್ಮಂತ ಗೆಳತೀರ ಆಸೀನ್ವಾದ ನಮ್ ಗೆಳೆಯಂದ್ರು ಸಿಕ್ಕವ್ರ ಕಣೆ ತುಂಬಾ ಒಳ್ಳೇವ್ರ ಕಣೆ ನಮ್ ಗೆಳೆಯಂದ್ರು ಕಷ್ಟತದದಲ್ಲಿ ಇದಿದ್ದಾಗ ಸಹಾಯ ಮಾಡ್ತಾರ್ ಕಣೆ ಈಗ ಏನೋ ಒಂದ ಏನೋ ತೊಂದ್ರೆ ಆಯ್ತಂದ್ರೆ ಒಳ್ಳೇ ಗೆಳತಿರ್ ಸಿಕ್ಕೋರ್ ನಿನ್ಂತಾರ ಹ್ಮ ಕಣೆ ಅಮ್ಮ ಯಾಕೋ ಕರೀತಿದಾರ ಕಣೆ ನನ್ನ
ಹ್ಮ ಸರಿ ಕಣೆ ಆಯ್ತು ಹುಷಾರ್ ಕಣೆ ಹ